ಏನ್ ನೆಡದ ಹುಲಿ
ಅಪರೂಪಕ್ಕೆ ನೆನೆಸಿಕೊಂಡುಬಿಟ್ಟಿರಪ್ಪ ಏನ್ ಜಿಗ್ಗಿ ಮೇಲೆ ಮೇಲೆ ಫೋನ್ ಮಾಡಲತ್ರಿಇತೀಚಿಗೆ ಏನ್ ನಮ್ಮಿಂದ ಏನಾದ್ ಕೆಲ್ಸ ಆಗಬೇಕಿದೆನ್
ಏನಿಲ್ವೋ ನಮ್ಮ ಅಣ್ಣವರದು ಲಗ್ನಾಅದ
ಹ್ಮ್ ಯಾವಾಗ
ಅದೇ ಇದು ಹದಿನೈದನೆ ತಾರೀಕು
ಯಾವಣ್ಣ ನಿಮ್ ಸ್ವಂತ ನಿಮ್ ಪಕ್ಕನಾರದ ಮತ್ತೇನ್ ಬೇರಾರ್ದ
ನೀವ ಬೈಗು ಮಹಿಬೂಬ್ ಬೈದು
ಯಾವ ಮಹಿಬುಬ್
ನಮ್ಮ್ ಅಣ್ಣ ಬುರೇನವ್ರಣಲ್ಲ ಮೈಬುಬೂ
ಅ ಅವನ ಅವ ಅಂದ್ರ ನೀಮ್ಮ ಅಣ್ಣ ತಮ್ಮರಾಗ್ ಹ್ಮ್ ಹ್ಮ್ ಬರಬರ ಬರಬರ್ ಯಾವಾಗದ.
ಈಗ ಹದಿನೈಂದನೇ ತಾರೀಕು ಐತಿ ಬರ್ಬೇಕು.
ಬರ್ಬೇಕು ಬರ ಬರಾಮ್ ಬರಾಮ್ ಎಲ್ಲಿಗೆ ಎಲ್ಲಿದ.
ಹಾ ಅಯ್ಯ ಅಯ್ಯಳ ದಾಗ.
ಹೌದಾ ಏನ್ ಆಕಡೆ ಹುಡ್ಗಿ ಮನ ಕಡೆಗೆ ಒಪ್ಸಿದೆನು ಎಲ್ಲಟು.
ಮತ್ತ ಅವ್ರಿಗೆ ಒಪ್ಸಿ ಪಾ ಆಕಡೆ.
ಆಯ್ತ ತಗ ಹಂಗ್ರೆ ಖರ್ಚು ಕಡಿಮೆ ಆಯ್ತು ಮತ್ತೆ ಏನು. ಮತ್ತ ಎರಡ್ ಮೂರ್ ಲಕ್ಷ ಉಳ್ದವು ರೊಕ್ಕ.
ಹಂಗಿದ್ರ ಹೊತವ ಮತ್ ಎರಡ್ ಮೂರ್ ಲಕ್ಷ.
ಹೇಯ್ ಈಗ್ಯಾಕೋತವ ನೀನ್ ಅದ್ರ ಗಣ ಮಗನ ಲಗ್ನದ ಎರಡ್ ಮೂರ್ ಲಕ್ಷ ಎಲ್ಲಿ ಹೋತವಾ ಮದುವೆನು ಅವ್ರೇ ಮಾಡಿ. ಕೊಡ್ತಾರ ಅಂತಂದ್ರ ಮತ್ತೆ ಆಯ್ತ ಉಳ್ಕೊಂಡ್ ರಕ್ಕ.
ಒಂದ್ ಲಕ್ಷ ಹೋತವ ಹಂಗ ಆಯ್ತ್ ಹಿಂಗ ಆಯ್ತ ಅಂದ್ರ ಮತ್ತ್ ಅವ್ರಿಗೆ ಎಲ್ಲಟ್ ಒಪ್ಸಿದ್ರೆ ಹೆಂಗ.
ಹ್ಮ್ ಅದೇ ಒಂದ್ ಲಕ್ಷದ ಏನ್ ಒಂದ್ ಲಕ್ಷ ಈಗ. ಕಾಲಕ್ ಮದುವೆ ಎಲ್ಲಿ ಆತವಾ ಬರೇ ಸ್ಟೇಜ್ ಡೆಕೋರೇಷನ್ ಆಗಲ್ಲ ಒಂದ ಲಕ್ಷದಾಗ ಒಂದ ಲಕ್ಷದ ನಿನ್ ಮದುವೆ ಮಾಡ್ಕೊಂಡು ಬರ್ತಿ ಅಂದ್ರೆ. ಪಾಡಪಡ.
ಏನ್ ಮಾಡ್ತಿ ಮತ್ ನಮ್ ಅಣ್ಣಾರ ಲಗಣ ಆದ್ಮೇಲೆ. ಸಾಲ ಆಯ್ತು ಒಬ್ಬರಿ ಮೂರ್ ಮೂರ್ ನಾಲ್ಕ ನಾಕಕ್ ಲಕ್ಷ ಸಾಲ ಒಪ್ಸ್ಯರ.
ಹೌದ ಹೌದ ಪಶ್ನೆವದಂದ. ಹ್ಮ ಮತ್ತ ಈಗ ಸಾಲ ಮುಡಸದು ಸಾಲ ಮಾಡೋದು ಮದಿವಿ ಮಾಡೋದು ಮತ್. ಮತ್ತ ಸಾಲ ಮಾಡ ಆ ಮದಿವಿ ಸಾಲ ತಿರ್ಸಕ್ ಮತ್ತೆ ದಾಲಿಗೆ ಹೋಗೋದ ಮತ್ತೆ ಬರೋದು ಮತ್ತೆ ಅಕ್ಕನ ಮದಿವಿ. ತಂಗಿ ಮದುವಿ ಇದೆ ಆಗ್ಯಾದ ನಿನ್ ಜೀವನನ್ನು.
ಅದಕ್ಕೆ ಎಲ್ಲ ಟಿಂಗ ಸಲಕ ಹಣೆ ಅದ್ಕೆ ಅವ್ರಿಗೆ ಒಪ್ಸ ಬಿಟ್ಟವಿ ಆಕಡೆ.
ಹ ಹೌದೌದು ಬರಾಬರಿ ಶಾಣಗಿರಿ ಈ ಸರಿ.
ಶಾಣೆ ಆಗ್ಬೇಕರಿ ಮತ್ತ ಹೌದ ಇಲ್.
ಆಗ್ಬೇಕು ಆಗ್ಬೇಕು. ಜಲ್ದಿನೇ ಆಗ್ಯಿದೆ ಆದ್ರೆ ಶಣೆನ ಆಗಿದ ಈ ಸರಿ ಎನಾ ಕಡ್ಯಕ ಆಗಿರಂತಲ್ಲ.
ಯನ್ ಇನ್ನ ಏನ್ ಕಡೆ ಕಾಗಿಲ್ಲ ಮತ್ತ್ ನಂದ್ ಮದ್ವಿ ಮಾಡಬೇಕಲ್ಲ.
ನಿಂದ ಮದವಿ ಹಂಗಲ್ಲ ಸಾಲ ಒಪ್ಸಂದು ತಂದೆ ನಾನ ಸಾಲ ಆಕಡೆ ಈಕಡೆಕ ಒಪ್ಸ್ಕೊಂಡಿರಂದ ಮೂವ. ಮೂರು ಲಕ್ಷ ಐದ್ ಲಕ್ಷ. ತಗೊಂಡಿರ ಅಂತ ಒಬ್ಬ್ರಗ್ ಯಾರ್ಯಾರ ಪಾಲಿ ಎಷ್ಟು ಬರ್ತ ತಗೊಂಡಿರ ಅಂತಲ್ಲ ಅದಕ್ಕ ಕೇಳ್ಪಟ್ಟೆ ನಾನು.
ಹಾ ಆಟ ನಾಗ ಐದೈದು ಲಕ್ಷ ರೂಪಯಿ ಒಪ್ಸಾರ ಆಟೆ.
ಹ್ಮ ಅದೇ ನೀವ್ಸ್ ಬಂತು ಅದಕ್ಕ ಅಂದಿವಿ ಏನ್ ಮುಟ್ಟಿತ. ಹೆಸ್ ವರ್ಷ ಆಯ್ತು ತಗೊಂಡಿಗೆಸಿ. ನಗೆ.
ಹತ್ ಲಕ್ಷ ತಗೊಂಡಿ ಹೊಟ ಬಡ್ಡಿಲ್ಲ ಏನಿಲ್ಲ.
ಹಾ.
ಅದೇ ಬಡ್ಡಿಗೆ ನನಗ ಒಂದ್ ನಾಕ್ ಲಕ್ಷ ನಮ್ ಮೈಬೂಬ್ಬಣ ನಾಕು ಲಕ್ಷ. ನಮ್ ದಾವದಾಣ್ಣನು ನಾಲ್ಕು ಲಕ್ಷ. ಒಟ ಈಗ ಒಪ್ಸಿವಿ ಒಟ್ ಒಂದ್ ಎರಡ್ ಲಕ್ಷ ಕಟ್ಟಿವಿ.
ಹೌದು ನಿಂದ್ ಎಟು ಕಟ್ಟಿಗೆಂಡಿದಿ ನಾಕ ಕಟ್ಟಿದ ಏನು ನೀನು.
ಎಲ್ಲಿ ಅವು ಕಟ್ಟಿದ್ಮೇಲ ಮತ್ತ ಒಪ್ಸಿಕೊಂಡಿವಿ ಇದು.
ಹೌದಾ. ಈಗ ಅವ್ನ ಬಲ್ಲಿ ರೊಕ್ಕಿಸಸ್ಕೊಂಡು ನೀವ್ ಸಾಲ ಇತ್ತು ಸಾಲ ಕಟ್ಟಿರಿ.
ಹ್ಮ ಸಾಲ ಕಟ್ಟಿ ಅವ್ನಿಗೆ ಕಟ್ಟಬೇಕ್ ಸಾಲ.
ಅವ್ನಿಗೆ ಕಟ್ಟಬೇಕಲ್ಲ ಅವನಿಗೆ ಎಷ್ಟ ಕಟ್ಟರಿ ಅಲ್ಲ ನಾಕ್ ಲಕ್ಷಕ್ಕ ನಾಕ್ ಲಕ್ಷ ಕಟ್ಟಿರಿ ಅಲಾ ಅಂದೆ.
ನಾನ್ ಪಾಲಿದು ಇನ್ನ ಕಟ್ಟಿಲ್ಲ ಇನ್ನ ಎರಡ್ ವರ್ಷದಾಗ ಮುಗಿತದ.
ಹೌದಾ ಆತಾತ್ಂಗರ ಅದಕ್ಕೆ ಕೇಳಿದೆ. ಆಗ್ಯಾದ್ರಿ ಊಟ.
ಇನ್ನ ಇಲ್ರಿ ಮಾಡಬೇಕ್ ನಿಮ್ದ.
ಏ ನಮ್ದ ಇಲ್ ನೋಡ್ರಿ ಆಗಿಲ್ರಿ ಇಲ್ಲಿ ಸಮಯಿ ಕುಂತಿನಿ ಎನ್ ಬಾಳ್ ಡಿಸ್ಟರ್ಬನ್ಸ ಆಗ್ಲತದ್ರಿ ಹುಡುಗರು ಮಾತಾಡ್ಲತವ ಈ ಕಡೆ. ಹೋಗಂದ್ರ ನೋಗಲವ ಏನ್ ಕೆಳಸ್ತಿಲ್ಲ ನಿಮಗ್ ಬರೋಬರಿ.
ಯಾವಾಗ.
ಅಲ್ಲ ಇಲ್ಲಿ ಹುಡುಗರು ಮಾತಾಡ್ಲತ್ತವ ಆಟ ಆಡ್ಲತ್ತವ ಅದಕ್ಕೆ ಕೆೇಳಸ್ದಲ್ಲಂದೆ ನಿಮ್ಗ್ ಬರೋಬರಿ. ಅಕಡೆ ಹೋಗ ಅಂತ ಹೇಳಾತಿನಿ ಕೆಳಾಗ್ಯವ ಅವೂ.
ಕೇಳ್ತಾರೀ ಕೇಳ್ತ ನೀ ನೀವ್ ಮಾತಾಡೋದ ಹೆಂಗ ಕೇಳದಲ್ ನಮ್ಗ.
ಇಲ್ಲ ನಿಮ ಕ ಅದೇ ಅದೇ ಆಗ್ತಾರೆ ಮತ್ತ ಸರ್ವರ್ ಪ್ರಾಬ್ಲಮ್. ನೆಟ್ವರ್ಕ್ ಪ್ರಾಬ್ಲಮ್ ಅದರಾಗ ಗಾಳಿ ಧಳಿ ಮಳೆ ಜಗ್ಗೆ ಅಗೆದ ನಮ್ ಕಡೆ.
ಅಂದೆ ನಾವು ಕೆಲವೊಂದು ಊರಾಗ ನೆಟ್ವರ್ಕ್ಕೆ ಬರ್ಲ್ಲ ಅಂತ.
ಹ್ಮ್ ಇಲ್ಲೇ ಮತ್ ಮದನಾಳ ದೇವನಹಳ್ಳಿಗ ಹೋದ್ರ. ತೆಗ್ಗಿನಾಗ ಊರುಗಳು ಬರೋದಿಲ್ಲ ಇಲ್ಲಿ. ಬರೋದಿಲ್ಲ ಅಲ್ಲೆ. ಇಲ್ಲಿ ನೋಡಿದ್ರಿ ಇಲ್ ಎಲ್ಲಿ ಪಾ ಅಂದ್ರ ಇಕಿದು ಬಂದ್ರಕ್ಕು ಹ್ಮ್ ನಮ್ ಹೋಸ್ಟ್. ನಮ್ಮ ರೂಮ್ದಾಗಿಂದ ಬರ್ತ್.
ಅಯ್ಯಿ ಮತ್ತ ಮನಿಗ್ ಬಂದಾಗ ನೋಡಿದೀಲ್ ಅಲ್ಲೇ ಮಕ್ಕಂಡಾಗ.
ಹ್ಮ ರೂಮ್ ನ್ಯಾಗ ಇದ್ದಿದ್ರ ಬರ್ತಿರ್ಲಿಲ್ಲ ಅಲ್ಲಿ ಹೊರಗೆ ಹೋದ್ರೆ ಬರ್ತಿತ್.
ಹಾಂಗ್ಯಾಕ್ರಿ ಅಲ್ಲೆ.
ಹಾಂಗ್ಯಾಕ್ರಿ ಅಂದ್ರೆ ಹಂಗೆ ಮಾಡರ್ತಿನನಗೆ ತಗ್ಗತ. ತಾಸ್ಲೊಳಗ ನೆಟ್ವರ್ಕ್ ಏನ್ ಬರ್ತಿರ್ಲಿಲ್ಲ. ಅದೇ ಮತ್ತೆ ಹೊರ ಹೊರಗ ಬನಿ ಅಂದ್ರ ಫುಲ್ ನೆಟ್ವರ್ಕ್.
ಹಾ. ಬಾ ಪುರ ಮತ್ತೆ ನಡ ಸಂ.
ಒಂದಿಷ್ಟು ಲೆಂತ್ ಅಂತ ಇರುತ್ತ ಅದಕ್ಕ.
ಹ್ಮ್ ಹ್ಮ್.
ಅದ್ರ ಮ್ಯಾಗ ಹೋಗ್ತ ಏನ್ ಹೇಳ್ಬೇಕ ಎಲ್ಲಿಗ್ರಿ.
ಮ್ಯಾರೇಜ್ ಕ.
ಹೇ ಮ್ಯಾರೇಜ್ ಬರೋಂಗ ರೀ ಮ್ಯಾರೇಜ್ ಕ ಹೆಂಗ ಬಿಡಕಾಗ್ದ ಹೇಳ.
ಬರ್ಬೇಕ್ರಿ ನಿಮ್ದ ಏನ್ ನಡ್ದ ಊರಾಗ ಕೆಲ್ಸ.
ನಮ್ದೇನ ಇಲ್ಲ ನೋಡ್ರಿ ಈ ಕಡೆ ಹಾಸ್ಟಲ್ ಕಡೆ ಬಂದಿದ್ದ. ಇದೇ ಹಾಸ್ಟಲ್ ಲೋನ್ಲಐತನ ಕಿಟಕಿ ತೆಗೆದದ. ಏ ಏನ್ ಹಾಸ್ಟೆಲ್ರೀ ಇದ ಪಾ. ಅಬ್ಬಬ್ಬಾ ಏನ್ರಿ ಏನ್ ಬೆಡ್ ಏನ್ ಹಾಸ್ಟೆಲ್. ಎಲ್ಲಿ ಬೇಕಲ್ಲ ಗೋವಾ ಗುಟ್ಕಾ ತಿಂದು. ಕುಡ್ದು ತಿಂದು ಉಗುಳಿಗ ಕಲರ್ ಕಲರ್ ಅಗೆದ.
ಹಾ ಅದಕ್ಕೆ ನಿಮ್ಮ್ ಊರಗ ಎಜುಕ. ಚಂದ ನಾಲೆಜ್ ಏನ ಅಂತಾರಲ ಅದ.
ಹಾ.
ಕಮ್ಮತ್ ನಿಮ್ಮ ಊರಾಗ ಬಾಳ ಮಂದಿಗ್.
ಅಲ್ಲ ಅದ ಏನೇ ಇರ. ಲಿ ಈ ತರ ಮಾಡ್ಬಾರ್ದದು ಮನೀ ಇಲ್ ಏನ್ ತಮ್ಮಾ ಮಕ್ಕೋಲಾಕ್ ಏನ್ ಮಾಡಕ. ಇಲ್ಲಿ ಯಾಕ ಬರ್ಬೇಕ ಬಂದ್ರನು ಒಂದ ತಾಸ ಗಳಿಗೆ ಮಕೊಂಡ್ ಹೋಗಬೇಕ ಪಾ ಹಿಂಗಿಂದ ಅಂಗೆ ಆಟ ಹೋಗಬೇಕ.
ಎಟ ಮನೆ ಹೆಂಗಗೆ ಉಗುಳ್ತಾರ ನೀನ.
ಇ ಲೋಡ್ ಸ್ಮೆಲ್ ಹೆಂಗ್ ಬರ್ದಗ. ಅದು ಬಿಬ ಗವಾದ ಅವರತ್ ಬರೀ ಗೋವಾಾದ ಗುಟುಕಾದ.
ಏನ್ ಮಾಡಕ ಆಗಲ್ಲ ತಮ್ಮ್ ಮಕ್ಕಳನು ಓದ್ತಿರ್ತವ ಅಂತ ನೆನಪಿಲ್ಲ ಅವ್ರಿಗೆ.
ಅದ್ರಾಗ ಸಂಡೆ ಅದ ಯಾವ ಹುಡುಗರಿಲ್ಲ ಏನೀಲ್ಲ ಇಲ್ಲಿ.
ಕೀಲಿ ಹಾಕ್ಕಿಲ್ಲ ಏನು ರೋಮ್.
ಕೀಲಿ ಹಾಕ್ಯಾರ ಇದು ಕಿಟಕಿ ತಗದ ಆಟ. ಅದ ಏನ ಅಂತ ಕೀಲಿ ಎಲ್ಲ ಏನ ಹಾಸ್ಟಲ್ಡು.
ನಮ್ಮೂಊರ ಇಪ್ಪತನಾಕ್ಲು ಗಂಟೆ ತೆರೆದ ಇದಿದ್ದಂಗೆ ಹಿಂದಿನ ಕಿಟಕಿಂದ.
ಹೌದು ಇಲ್ಲ ಕಿಡಿಕ ಅದು ಜಡದರ್ಬೇಕು ಹೋಗಿ. ಈಗ ಬರಾಬರ ಆಗ ಸುತ್ತ ಲಾಸ್ಲಿ ಹೌದ ಅಂದರ್ನ ಕೆಲೊಂದು ಕಿಡಿ ಅಕ್ಕಿ ಕೊಂಡ ಹೋಗ್ಯದ ಒಂದು ಕೊಂಡಿನ ಹೋಗ್ಯದ ಮತ್ತೆ ಅ ಇದ ಒಂದು ಕೆಬ್ಣ ಮುರಿ ಡದಾರ ಕಳಿಂದ ಎಂಟ್ರಿ ಆಗ್ಬಹದು ನಾವೇ ಎಷ್ಟ
ಬಂದೀವಿ ಕೂಡಿ ಮತ್ ನಾವೇ ಇ ಮಾಡೀ ಮತ್ತ ಮಂದೆ ಮಾಡ
ಹ್ಮ್ ನಾವು ಹಿಂಗೆಲ್ಲ ಮಾಡ್ತವಲ್ರರಿ ನಾವ್ ಒಂದು್ ಮಾಡಿದ್ರ ಒಂದ ರೀಸನ್ ಇರ್ತೈತಿ ಏನಪ್ಪಾ ಅಂದ್ರೆ ಇಲ್ಲಿ ಕಲಾಸಲ್ಲಿ ಫ್ರೀಡ್ ಗಿಡ್ ತಪ್ಸಿದಾಗ
ಹಸ್ತಾ ಬಂದ್ ಮಕತ್ತವಿ
ಹ ಇ್ರ ಬಂದ ನಾಸ್ಟ್ಲ್ ನೋಡ ಕ್ಲೋಸ್ ಅದ ಹುಡುಗರು ಬಂದಿಲ್ಲ ಮ ಮುಗ ಣ ಸರ್ ಹೋಗೋಣ ಮತ್ತೆ ಕ್ಲಸಗೆ ಅಟೆಂಡ್ ಆಗ್ತ ನಾವು ಇವ್ರ ತರ ಮಾಡಿವ
ಏನ್ ಮಾಡ್ತರಿ ಸೌಕಾರ ಎಲ್ಲ ಹನ್ ಮಾಡಿದ್ರ ಆಯ್ತು ಇದು ಇದ್ದು ಸಾಲಿ ಬೇರೆ ಊರಿಗೆ ಹೋದ ಟ್ರಾನ್ಸ್ಫರ್ ಆಗ್ಬಿಟ್ಟತೆ
ಅದದು ಆಲ್ರೆಡಿ ಈಗ ಮನ್ ನೀರ್ಲ್ಲ ಟ್ರಾನ್ಸ್ಫರ್ ಮಾಡಾ ಕುೂತಿರುದು ಇದು ಆ ಸಲ ಮತ್ತೆ ನೀರಿಗಿರು ಬೋರ್ ಬೋರಕ್ ಅಲ್ಲಿಂದ ಸಪ್ಲೈ ತಗೊಂಡಾರಏನ್ ಮಾಡೋದು ಮತ್ತೆ ಅದ ರಾಯಕರ ಇದ ಬಿಸಿನೀರ್ ಅಕ್ಯರ ಬಿಸ ನೀರ್ದು ಒಂದು ಕೂಡ್ಸಾರದ ಏನಪ್ಪ ಏನಂತಾರಲ್ಲೋ ಅದಕ್ ಇಟ್ರ ಇಟ್ರಲ್ಲ ಕದ್ದ ದಿನ ಒಂದ ಬರ್ತ್ ನೋಡು
ಯಾವ್ದ
ಹೌದ ಏನಂತಾರಲ್ಲ ಹ್ಯಾಂಕರ್ ಅಂತ ಬ್ರ್ಯಾಂಡ್ ಅಂದಡದ್ರದು ಹ್ಮ್ ಕರೆಂಟನ್ ಮ್ಯಾಗ ನಡ
ಹಾದ ನಿಮ ಆಸ್ಲ್ದಾಗ ಇಟ್ರೋಡ ಅವ
ಹ ಪನ್ ಹೇಳ್ರ ಅಂತ ಅನ್ಬಿ ಮೋಸ್ಟ್ಲಿ ಹ್ಮ್ ಹೀಟರ್ ಅಂತ ಅದ ಅವಕ ಹೀಟರ್ ಅಂತ
ಮತ್ತ ಏ ಮನೆ ಕಡೆ ಏನು ಹೋಗಿಲ್ಲಾನ
ಮನೆ ಕಡೆ ಹೋಗ ನೋಡಪ್ಪಾ ಹೋಗ್ಬೇಕ ಈ ಸದ್ ಟೈಮ್ ಆಗ್ಯದ ಈ ಊಟ ಟೈಮ್ ಆಗ್ಯದ ಹೋಗ್ಬೇಕಕ್ ಮತ್ತೆ
ಏನಂತಿ ಮುಡಿಗಿ ಮತ್ತೆ
ಅವರು ಎಕ್ಸಾಮ್ ಅದಾವಂತ ಓದ್ಬೇಕು ನನ್ಗೆ ಓದ್ಬೇಕಕ್ ನನ್ಗೆ ಆಗೋದಿಲ್ಲ ಮಾತಾಡೋದ ಆಗದಿಲ್ಲ ಅಂತ ಹೇಳತ್ತಾರೆ ಆಯ್ತು ತವಾ ಅಂತಂಗ ಸು್ ಬಿಟ್ಟತ್ತುವಿ ಅಷ್ಟೇ ಹ್ಮ್ ಆಯ್ತಾದ್ರೆ
ನಮ್ಗೆ ನೀನ್ ಯ ಕುಂತ ಕೆಡಸಿದಿ ಆರಾಮ ಹಂಗ ಕ್ಲಿಯರ್ ಆಗ್ತತ್ ನಮ ಪೇಪರ್
ಏನ್ ಬದ್ನಕಾಯಿ ಕ್ಲಿಯರ್ ಆದಾವಲ್ಲ ಆಗ್ ಆ ಸುಮ್ಮ್ನೆ ಅದು ಸುಮ್ಮನೆ ಚಟಕ್ಕೆ ಓದ್ದಂಗಗೆ ಜಸ್ ಈ ಸಾರಿ
ಟೀ ಹೇಳದ
ದೇ ನೋತ್ ನಾವ್ ಆಗಲ್ಲ ಹೋಗೋದಿಲ್ಲ ತಮ್ಮ ಬಾಯಿ ಚಟ ಮಾತಾಡ್ತಾವ ಅಟ್ಟೆ ಹಂಗ ಹಂಗ ಇತ್ತ ಅಂದ್ರೆ ಇವ್ರು ಮುಸಡಿ ನೋಡಿಲ್ಲ ನಾನನ್ ಆಗದು ಹೆಚ್ಚ ನಾಕೈದ್ ವರ್ಷ ಕುಂತು ಹಯ್ತ ಆಗಲ ಉನ್ನತನಕ್ಕೆ ಇವರು
ನೀ ಮಾಡಣ್ಣಾರ ಎತ್ತು ವರ್ಷ ಹೋಯ್ದಾರ ಗೊತ್ತಾ ನೀವ್ ಅಣ್ಣಾರ
ಹ ಮತ್ತೆ ನೀವರೆಲ್ಲಾ ಎಲ್ಲ ಮ ನಿನ್ನ ಮನೆ ಬಂದು ಲೈಬ್ರೆರಿ ಕುೂಂತು ಹೋದ
ಹ್ಮ್ ಸುಮ್ಮ ಹೆಸರಿಗ ಆಟದೆ
ದಿಮಾಕ್ ಮಾಡ್ಬೇಕು ಬೇರ್ರ ಮುಂದ್ ಮಾಡ್ಬೇಕು ನಾನ್ ಅದೇ ಫೀಲ್ಡ್ ನಾಗಿದ್ದೀನಿ ಅದ್ರ ಆಳ ಅಗಲ ಎಲ್ಲ ಗೊತ್ತತಿರೋ ಅವನಿಗೆ ನಾನನ್ ಓದತನಿಏನ್ ಮಾಡ್ತೀನಿ ಅಂದ್ರೆ ನಡತದ
ಇರ್ ಇಲ್ಲ ಹೋದಾರ ಈ ಮಾ ಓದ ಅನ್ಬೇಕು ಅವೌದೆಲ್ಲ
ಮಾರು ಮಾತಾಡಿಲ್ಲ ನವು ಮೂರು ಸಂದಸ ಬಿಟ್ಟ ಮುಂದ ಒಂದ ಟೈಮ್ ಬರ್ತ ರಿಸಲ್ಟ್ ಬರ್ತದ ಆವತ್ತಿಂದ ನಾವವು ಮಾತಾಡ್ತಿವಿ
ನಿಲ್ಲಿಸಿದ್ದ ಹಾಗ
ಹ್ಮ್ ಅಲ್ಲ ನಮ್ ಟೈಮ್ ಬರತ್ತ ನಾ್ ಮಾತಾಡವ ಯಾರ ಏನ್ ಮಾತಾಡ್ತಾರೆ ನ ಟೈ ಸಲ ವೇಟ್ ಮಾಡ್ತೀವಿ ಬಂದೆ ಬಂದೇ ಬರ್ತಲ್ಲ ನಮಗದಂದು ರಿಸಲ್ ಬಂದ ನಾಳೆ ಆಗ್ಲಿ ಅಂದ್ರೆ ಗೊತ್ತಾಗುತ್ತೆ ಏ ಓದಿದ್ಯ ಆಗ್ಲಿಲ್ಲ ಅಂದ್ರ ಬೆಸ್ಟ್ ಪ್ರಯತ್ನ ಮಾಡಿದೆ ಅಂದ್ರೆ ಅವಾಗ ಗೊತ್ತಾಗತ ಅವ್ರದ ಓ
ಇಷ್ಟ ಓದಿ ನಾವು ಪಡ್ಕೊಂಡಪ್ಪ ಅಂತ ಹೌದಲ್ಲ
ಇಲ್ಲ ಅದನ್ನ ಬರ ಬರದ ಇಲ್ಲ ನಾನೀಗ ಅಲ್ಲೇ ಇದಿನನಲ್ಲ ಈಗ ತಮ್ಮಮನೆಯ್ಯಗ್ ಹೇಳ್ಬೇಕ್ ಯಿಂದೆಲ್ಲಾ ಅಂತ ತಮ್ಮನಯಾಗ ಹೇಳ್ಬೇಕ ಯಾರ ಏನ ನಾವು ಗೊತ್ತಿರಲ್ ಫೀಲ್ಡ್ನೆಗ್ ಇರಲ ಫ್ರೆಂಡ್ಸ್ ಗೆ ಹೇಳ್ಬೇಕ್ ಇಂಥವೆಲ್ಲ
ನೀನ್ ಹೇಳ್ಬೇಕು ನಿನ್ ನೀ ಇದ್ದ ಸಲಕ್ಕೆ ನನಗೆ ಇನಮ್ಮ ನೌಕರಿ ಅದ ಅನ್ಬೇಕು ನೀನು ಬಂದಾಗ
ಅಲ್ರಿ ಗೊತ್ತಿರ್ತೋ ಗೊ ಗೊರ್ತ್ತ ಆಗತ್ ಬಿಡ ಅವ್ರಿಗೆಲ್ಲ
ಹೆಂಗ ಆತದ ಹೇಳಿ ಹಿಂಗಂದ್ರ ಖುಷಿ
ಹ್ಮ ಆತರ ಆತರ ಹೇಳಿದ್ರೆ ಖುಷಿ ಆಗ್ದಾರ ಮತ್ತ್ಯಾನ ಆಗುತ್ ನಿನ್ ಹತರ ಹೇಳ್ತಾರ ಯಾರಾದ್ರರು ನಿನ್ನಿಂದೇ ನೌಕರು ಹೋಯಿತ್ ಅಂದ್ರೆ ಏನ್ ಮಾಡ್ತ್ ಬೇಲ್ ಆ್ತದೆ
ನಿನ್ನ ನೀ ಬಂದ್ ನನ್ ಲೈಫಾಗ ಬಂದ್ ಸಲಿಗೆ ನೌಕರಿಯನ್ ಹೂಗ್
ಹಂಗಂದ್ರ ಮತ್ತೆ ಅವರು ನೆಲ್ದಾಗಿ ಇರಲ್ ಮತ್ತೆ ನೀವು
ಇಲ್ಲ ಅವ್ರ ಬೇರೆ ಈ ತರ ಅಂದ್ರ
ಡ್ರೋನ್ ಪ್ರಾತಾಪ್ ಬಂದಂಗ ಆಗ್ತದೆ ರೆಕ್ಕ ಪಟ್ಟೆ ಯಾರಿದಂಗ ಆಗ್ತದೆ ನೂರ ಅಡೆ ಇ ಅ ಎರು ಎರಡು ನೂರ ಎಐ ಅಂತರದ್ದೆ
ಹಂಗಲ್ಲ ಹಂಗ ಬೇರೆನೆ ಅರ್ಥ ಕೊಡ್ತದೆ ಹಂಗೆ